ಹಲೋ
ಹಲೋ
ಆರಾಮಾ
ಆರಾಮ್ ನೋಡ್ರಿ ನೀವ್ರಾಮ್ರಿ
ಹೂ ಆರಾಮ್ ಇದೀನಿ ಊಟ
ಆತ್ ನೋಡ್ರಿ ನಿಮ್ದ್ರಿ
ಹೂ ನಮ್ಮದುೂ ಆಯ್ತರಿ
ಏನ್ ಊಟ ಮಾಡಿರಿ
ಅನ್ನ ಸಾಂಬಾರು ಮತ್ತೆ ಮಜ್ಜಿಗೆ ಬಾಳೆಣ್ಣ ಕೊಟ್ಟಿದ್ರಿ ನಮ್ಗ ಇಲ್ಲಿ
ಹೌದ್ರಿ
ಹೌದ್ರೀ
ಮತ್ತ ಏನ್ ಸಮಾಚಾರ
ನೀವೇ ಹೇಳ್ಬೇಕ ನೋಡ್ರಿ ಏನ್ ಸಮಾಚಾರ ಮತ್ತ
ನಾ ಏನೇ ಐತ್ರಿ
ಹೌದೇನ್ರೀ
ನೀವೇ ಹೇಳಬೇಕರಿ
ಹೌದೇನ್ರಿ ಅದು ಮೊನ್ನೆ ಏನಾಗಿತ್ರಿ ನಾವ್ ಮೊನ್ನೆ ಊರಿಗ ಹೋಗಿದನ್ ರಿ
ಹೋದ್ರಿ
ಹ ಮೊನ್ನೆ ಊರಿಗ್ ಹೋದಾಗ ಏನಾಗಿತ್ತಂದ್ರೆ ಅದು ನಮ್ಮ್ ಮನೇಲಿ ಒಂದು ಹಾವು ಬಂದಿತ್ತು
ಹೂ ರಿ
ಹಾವು ಬಂದಿತ್ತು ಅದು ನಮಗ ಗೊತ್ತಾಗಿಲ್ರಿ ಅದು ನಾವು ರಾತ್ರಿ ಎಲ್ರೂ ಮಲ್ಕೊಂಡಿವಿ ಹ
ಹು ರಿ
ನಾವು ರಾತ್ರಿ ಎಲ್ಲರೂ ಮಲ್ಕೊಂಡಿದೀವ್ರೀ ಅದು ಬಂದು ಅದನ್ನು ಸುತ್ತರ್ಕೊಂಡ್ಬಿಟ್ಟು ಮಲ್ಕೊ್ಬಿಟ್ಟೇತ್ರಿ
ಹೌದ್ರಿ..
ಹಾ ಮಲ್ಕೊ್ಬಿಟ್ಟದ ಹೌದ್ರಿ ಹೌದ ಅದು ಮಲ್ಕೊಂಡಿದ್ದೆ. ಅವಾಗ ನಮ್ಮ ಅತ್ತೆ ಅವ್ರು ಏನ್ ಮಾಡಿದಾರೀ ಅವರು್ ಮಲ್ಕೊಂಡ್ಬಿಟ್ಟಿದ್ದಾರೆ ನಿದ್ದೆ ಹೋಗಿದ್ದಾರೆ ತುಂಬಾ.
ಹೂ ರಿ
ನಿದ್ದೆೆಯಲ್ಲಿ ಹೋಗಿದಿದ್ದಾರೆ ಅವಾಗ ಅದು ಹಾವನ ತಲೆದಿಂಬ ಅಂದಕೊಂಡು ಹಾವನ ತಲೆ ತಲೆಗಡೆ ಅಡಗೆ ಇಟ್ಕೊಂಡ್ ಮಲ್ಕೊ್ಬಿಟ್ಟಾರ..
ಹೌದ್ರಿ..
ಹಾ ತಲಿ ಕೆಳಾಗಿ ಇಟ್ಕೊಂಡ್ ಮಲ್ಕೊಂಡ್ ಬಿಟ್ಟಾರ್ರಿ..
ಅದ ಅದ ಏನ್ ಮಾಡಿಲ್ಲನ್ ರಿ ಹಾವು ಅದಕ್..
ಇಲ್ರರಿ ಅದು ನಿದ್ದೆ ಹೋಗಿ ಅಂತ ಹೇಳತ್ತಿನಲ್ರರಿ.. ನಿದ್ದೆ ಮಾಡಾತಿತ್ರಿ ಹಾವು ಭಿ.
ಹೂ ರೀ.
ಅವಾಗ ಅದು ಮಲ್ಕೊಂಡಿತ್ತು. ಅದು ಕೂಡ ಹಾವು ಅವಾಗ ಇವ್ರಿಗೆ ನಮ್ಮ ಅತ್ತಿಗೆ ಒಂಥರ ಶಬ್ದ ಬಂದಿದ ರೀ.. ಅಂದ್ರೆ ಯಾವ್ತರ ಶಬ್ದ ಅಂದ್ರ ಬುಸ್ ಬುಸ್ ಅಂತ ಹಾವಿಂದ ಶಬ್ದ ರೀ.
ಹೂ ಹುನ್ರಿ ಅದು ಬುಸ್ ಬುಸ್ ಮಾಡದತ್ತತಿರಿ ಅದು
ಹಾ ಅದಕ್ ಈ ನಮ್ ಅತ್ತ ಈ ಗಫಲ್ ಗಾಬರಿಿ ಆಗ್ಯಾರ ಇದ್ಲನ್ ಇದು ಹಂಗ. ಶಬ್ದ ಬರ ಆತತಲ್ಲ ಅಂತೇಳಿ ಫುಲ್ ಎದರ್ಕೊಂಡಾರಿ ಎದರ್ಕೊಂಡರಿ ನಮ್ಮ್ತ್ತಿ ಏನ ಬಂದ್ ಬರ್ರಿ ನಂಗ ಇಲ್ಲ ಒಂಂತರ ಶಬ್ದ ಕೇಸಕತತಿ ಅಂತ ಹೇಳ್ ಫುಲ್ ಗಬ್ಬರಿಗೆ ಎದ್ಕೊಂಡ್ ಬಿಟ್ಟಳರಿ
ಹಂಗೇರಿ ಪೂರ ಅಂಜಿ ಬಿಟ್ಟರಿ ಅವ್ರು
ಹೌದ್ರಿ ಬಾಳ ಎದರ್ಕೊ್ ಬಿಟ್ಟಾರ್ರಿ ಅವಾಗ ಏನಾಗಿತ್ತಂದ್ರ. ನಾವು ದೀಪ ಎಲ್ಲಾ ತಗೊಂಬಂದ್ ನೋಡಾಕತ್ತವ್ರಿ ಯಾಕಂತಂದ್ರೆ ಶೆಕಿಗಾಲ್ದಲ್ಲಿ ಎಲ್ಲಾ. ಮಳೆ ಏನಾದ್ರು ಗಾಳಿ ಹೆಂಗ ಬಂದ್ರೆ ಕರೆಂಟ್ ತಗ್ದ್ ಬಿಡ್ತಾರೀ ನಮ್ ಸೈಡ್.
ಹೌದ ಹೌದ್ರಿ ಮಳೆಗಾಲದ ತಗೋಬ ಬಿಡ್ತನ್ರ.
ಹೌದ್ರಿ ಹೌದಿ ಹಂಗಾಗಿ ನಾವು ದೀಪ ಹಚ್ಚಿ ನೋಡಿದ್ರ ಹಾೂ ಮಕ್ಕೊಂಡಿದ್ರೀ.
ಹೂ ರೀ.
ಅವಾಗ ನಾವು ಹಾಾವಡಿಗರನ್ನ ಕರೆಸಿ ಅದು ಹಾವನ್ನ ಕಳ್ಳ ಮತ್ತೆ ಅವ್ರರು ಇಡ್ಕೊಂಡ್ ಹೋದ್ರಿ ಯಾವ್ನ
ಉಕೊಂದದಲ್ಲೇನ್ರಿ ಅವ್ರು
ಹೌದು ಹಾಾವ ತಗೊಂಡ್ ಹೋದ್ರಿ ಅವ್ರು ಅಂದ್ರ ಅವ್ರು ಅಂದ್ರೆ ಹಾವಡ್ಸೋರಲ್ರರಿ ಅವ್ರು ಅವ್ರಿಗೂ ಆದದ್ರಿಂದ ಅವ್ರಿಗೂ ಪಾಪ ಅಪ್ಪ ಜೀವನ ಇರುತ್ೀ ಅವ್ರಿಗೂ ಹೊಟ್ಟೆ ಪಾಡೋದು
ಹೌದಿ ಹೌದಿ ನೀವ ಹೇಳೋ ಕರೆಕ್ಟ್ ಆಐತ ಬಿಡ್ರಿ
ಮೂ ನಾವು ಯಾವುದೇ ಜೀವಿ ಆಗಲ್ರಿ ಅವನೆಲ್ಲಾ ಕೊಲೆ ಮಾಡೋದು ಅಥ್ವಾ ಅದೆಲ್ಲಾ ಮಾಡಲ್ರಿ ನಾವು ಹೌದು ಹಂಗ್ ಮಾಡ್ಬಾರ್ರಿ ಪ್ರಾಣಿಗಳ್ದು ಹಿಂಸೆ ಮಾಡಬಾರ್ದು
ನಾವೇನ್ ಪ್ರಾಣಿಹಿಂಸಾ ಮಾಡಲ್ಲ ರಿ
ಹ
ಅವು ಹೊಲ್ದಾಗ ನಾವು ಸ್ವಲ್ಪ ಹೊಲಕ್ಕ ನೀರು ಪಾರ ಬಿಡಕ್ ಹೋಗಬಾದ್ರ ಕಾಲ್ ಕಾಲಕ್ ಕಾಲ್ ಕಾಲಾ ಬರ್ತವಲ್ದರಿ
ಹೌದಾ
ಹೌದ್ರಿ ಯಾಕ್ ನಾವು ಹೊಲಗಡೆ ನೀರ್ ಬಿಡ್ಬೇಕಲ್ರರಿ
ಹೌದೌದು
ನಾವು ಸ್ವಲ್ಪ ಅಂಜಿ ಕೇರಿ ಕಡಕ್ ಬರ್ತದ ಬಾ ಅಂತೇಳಿ ಹೊಡೆದ ಬಿಿಡ್ತೀವಿ ನಾವು
ಹೌದು ಹೌದೌದು ಬಟ್ ಏನ್ ಗೊತ್ತಾ ಅದು ಹೌದ್ರಿ ಹೌದ ನೀವೇ ಹೇಳೋದು ಕರೆನಾದ ಅವ್ರು ಏನ್ ಗೊತ್ತೇನ್ರೀ ಅದ ದು ಹಾವು ಹೆಂಗಂತಂದ್ರೆ ನಾವೆಲ್ಲಿ ಅದಕ್ಕ ಏನಾದ್ೂ ಆ ತೊಂದ್ರೆ ಮಾಡ್ಬಿಡ್ತಿೀವಿ ಅಂತ ಹೇಳಿ ಅವು ನಮಗ್ ತೊಂದ್ರೆ ಮಾಡಾಕ್ ಚಲೋ ಮಾಡ್ತವ್ರಿ
ಹೌದ್ರಿ ಹೌದ್ರಿ ಸದಾ ನಮಗೂ ನಮಗ್ ಇಲ್ರರಿ ಇಲ್ ಕೇಳ್ರಿ ನಮಗ ಏನ್ ಭಯ ಗೊತ್ತನ್ರರಿ ನಮಗ್ ಕಡಿತದ ಅಂತ ನಮ್ಗೆ
ಹ
ಅದಕ್ರೀ ಇಪ್ಪ ಇವ್ರು ನಾನು ಹೊಡಿತಾರಪ್ಪ ಇವ್ರು ಇವ್ರಕೇನ ಮ ನಾನೇ ಕಡದಂಟ ಅದಕ್ ಭಯ ಇರ್ತೈತಿರಿ
ಹೌದ ಹೌದು ಅದಕ್ಕೂ ಜೀವ ಅದಕ್ಕೂ ಜೀವದ ಬೆಲೆ ಅಂದ್ರೆ ನನ್ ಜೀವನ ಉಲ್ಸ್ ಇಕೋಬೇಕು ಅನ್ನೋದು ಇರುತ್ತಲ್ವಾ ಅದಕ್ಕೂನು
ಹೌದ್ರಿ ಹೌದಿ ನೀವ್ ಹೇಳಳ್ಬೇಕ ಕರೆಕ್್ರೀ
ತರ ಮಾಡತ್ೀ ಅದು ಕೂಡ ಹಂಗಾಗಿ ನಾವು ಅವ ನಾವು ಏನು ಮಾಡ್ಬಾರ್ದು ಅದನ್ನು ಅದ್ ಏನು ಮಾಡಲ್ರರಿ ನಾವೇನಾದ್ರು ಸ್ವಲ್ಪ ಅಹ ಇದು ಮಾಡಕ್ ಹೋದ್ರೆ ಅವು ಅನ್ಕೋತವೆ ಅವು ನನ್ಗ ಏನೋ ಮಾಡಕ್ ಬರ್ತಿದಾರ ಇವ್ರು ಅಂಥೇಳಿ
ಇಲ್ರರಿ ಸದ್ಯ ನಾವು ಒಂದ್ ಯಾವ್ದದೋ ಒಂದು ಟೆನ್ಕ್ಷನ್ದಾಗ ಹೊಲ್ದ ನೀರ್ ಬಿಡುದು ಅದೇಏನೋ ಇರ್ತೈತಿರಿ ನಮ್ ಕೆಲಸ ರಿ ಇಲ್ಲ ಗೊಬ್ಬರ ಇಡಕ್ ಹೋಗುದ ಅ ಮಾಡ್ತಿರ್ತೀರಿ ನಾವವು ಟೆಂಕ್ಷನ್ದಾಗ ಎಲ್ಲಿ ನೋಡ್ ಮಾಡಡ್ರ ಸುಮ್ ಕಾಲಲ್ ಇಟ್ಟು ಕಾಲಲ್ಲಿ ಇಟ್ಟು ಅಂತ ಕಡಿತಂದ್ರೆ ಹಂಗಿ ಅವ
ಹೌದು ಹೌದೌದು ಅಲ್ಲಿ ಮನೆ ಇದು ಮಳೆ ಬೆಳೆ ಎಲ್ಲಾ ಚೆನ್ನಾಗಿದೆನಾ ಅಲ್ಲಿ
ಹ್್ ನಮ್ಮ ಕಡೆ ಚಲೋ ಆದ್ರಿ ಈಗ ಏನ್ಕಂಬ್ರಿ ಸ್ವಲ್ಪ ವಾಸ ಐತಿ ಒ್ ಸ್ವಲ್ಪ ಲಾಸ್ ಐತ್ರಿ
ಏನ್ ಹಾಕಿದ್ರಿ ಒಲಕ್ಕ
ನಾವವು ಕೌಳಿ ಹಾಕ್ತಿ್ರರಿ ಭತ್ತ ಭತ್ತ ಅಂತ ನೋಡ್ರಿ
ಭತ್ತ ಭತ್ತ ಹಾ ಹತ್ತ ಮತ್ತ ಹೆಂಗ ಯಾವ್ ತರ ಮಾರ್ತೀರಾ ಹೆಂಗ್ ಅವನ್ನೆಲ್ಲಾ ಕೀಳ್ ೀರಾಮಗೆ ಅದ್ರ ಬಗ್ಗೆ ಹೇಳ್ತೀಾ ಸ್ವಲ್ಪ
ಫಸ್ಟ್ ರೀ ಅವು ಕೌಳಿ ಸ್ವಲ್ಪ ನೆನಿಡ್ಬೇಕ್ರ ಒಂದ ಬ್ರಹ ನಗರ ಅಲ್ಲಿ ನೀರ್ ಹಾಕಿ ನನ್ ಹಡಬೇಕಕ್್ರಿ
ಹೌದಾ ಹಾ
ಅದ್ ನೆನೆ ಇಟ್ಟಿಂದ ಸ್ವಲ್ಪ ಮಳೆ ಕುಡಿತವ್ರವು ಹೂಡ್ರಿ ಮಳಕ್ ಒಡದಿಂದ ನಾವ ಒಂದು ಅ ಹೊಲ್ದಾಗ ನಾವು ಇದು ಮಾಡಿರ್ತಿವ್ರಿ ಎಲ್ಲಾ ಅರ್ರಕಿ ನೆಲಲ್ಲ ಇದು ಮಣ್ಣೆಲ್ಲ ಮತ್ತತ್ ಮಣ್ಣ ನೀರ್ ಬಿಟ್ಟಿರ್ತೀವ ನಾವು
ಹೌದು
ಹ ಅದ್ರಾಗ ನಾವ ಏನ್ ಮಾಡ್ತತಿವ್ರ ಅವು ಮಳಿಕ್ಕೆ ಮುಂದಿರ್ ಕಳ ಇರ್ತಲ್ರೀ
ಹೌದೌದು
ಕೌಳಿ ಉಗ್ಬ ಬಿಡ್ತತಿವಿ ನಾವು ಅದ್ರ ತಳ್ಳು ಉುಗಿ ಬಿಡ್ತಿವಿ ಅದದೆಲ್ಲ ಕಡೆ ಚೆಲ್ ಬಿಡ್ತಿವ್ ನಾವು
ಹೌದನ್
ಹ್ನ್ರಿ ಹಗೆಲ್ಲ ಚಲಿ ಒಂದ ಹದ್ನೈದು ದಿನ ಇಪ್ಪತ್ ದಿನಕ್ಕ ಸ್ವ ಸ್ವಲ್ಪ ಸ್ವಲ್ಪ ಬೆಳೀಿತ ಬೆಳಿತಾ ಒಂದು ಆತರ್ ಒಂದು ಗಿಣ ಒಂದು ಹತವ ರ
ಹೌದಾ
ಹೋಡ್ರಿ ಅ ಕಿತ್ಬಕ್ರಿ ಮತ್ತ
ಹ್ಮ
ಅದೆಲ್ಲಾ ಕಿತ್ತಿ ಕಿತ್ತಿ ಕಿತ್ತಿ ಅಂದ್ರೂ ನಮಗ ಎಷ್ಟ ಆಗುತ್ತ ಅಷ್ಟ ಒಂದು ಕೊತ್ತಾಂಬರಿ ಸೂಡ್ರಿ ಕೊತ್ತಾಂಬರಿ ಸೂಡ್ ಬರ್ತಾ ನೋಡ್ರಿ
ಹೌದೌದು
ಹಂಗ ಸೂಡ್ ಕಟ್ಟಬೇಕ್ರಿ ಅವು
ಹೌದೆನ್
ಹ ಹುನ್ರಿ ಅವೆಲ್ಲ ಸೂಡ್ ಕಟ್ಟಿ ಮತ್ತ ಈ ನಮ್ಮವು ಒಂದ್ ಎಕರೆ ಎರಡ್ ಎಕರೆ ಎಕರೆ ಜಮೀನು ಇರ್ತ ನೋಡ್ರಿ ಹ ಆ ಜಮೀನುಗಳಿಗ ಸ್ವಲ್ಪ ಸ್ವಲ್ಪ ರಿ ನಿಮ್ ಕೈಯಾಗ ಅಂದ್ರ ಎರಡ್ ಬಟ್ಟಿನ ಎಟ್ಟ ಬರ್ತೈತ್ರಿ
ಆ ಹಾ
ಹೊಳ್ಳಿ ಕಿತ್ತ ಕಿತ್ತ ಕಿತ್ತಿ ನಾಟಸಬೇಕ್ರಿ ಅವು ಹೊಲದಗ್ರಿ ನೀರ್ಗೀರೆಲ್ಲಾ ನಾವು ಇದ ಕೌಳಿ ಹಾಕಾಗ ಹೆಂಗ ಮಾಡಿರ್ತಿವಿ ನೋಡ್ರಿ ಹೊಳ್ಳಿ ಅದ್ರಂಗ ಮಾಡಿ ನಾಟಸ್ಬೇಕ್ರೀ ನಾವು
ಹೌದ್ರಿ ಹೌದ ಅಂದ್ರ ಬಾಳ ತೊಂದ್ರೆ ಅಲ್ರರಿ ಅದು ಅದು ಮಾಡಕ ಬಾಳ ಬಾಳ ತ್ರಾಸ ಹೌದೌದು
ಹ ಅಲ್ಲಿ ಕೇಳ್ರಿ
ಹಾ
ಅದು ನಟ್ಟ ಅದನಾ ನಡ್ತಿವೇಲ ನಟ್ಟಿಂದ ಒಂದ್ ಹದಿನೈದು ದಿನ ತನಾನ ಅದು ಬೇರ ಒಳಗೆ ಏನ ಹೋಗಲ್ರರಿ ಯಾಕಂದ್ರ ನಾವು ಬೇರೆ ಸಮೇತ ಕಿತ್ತಿರ್ತೀವಲ್ರರಿ ಈಗ ಹ ಇಲ್ಲಿ ನಡ್ಬೇಕಲ್ರರಿ ಒಂದ್ ಹದ್ನೈದಿಂದತನಾನು ಬೇರು ಒಳಗ್ ಹೋಗಿಲ್ರಿ ಅದು ಭೂಮ್ಯಗ್ರಿ
ಹೌದ್ರಿ
ಅದರಗ ಮತ್ತೊಂದ್ ಗೊಬ್ಬರ ಬರ್ತೈತ್ರಿ
ಹೌದೆನ ರಿ ಅಂದ್ರೆ ನೀವು ಜಾಸ್ತಿ ರಾಸಾಯನಿಕ ಯೂಸ್ ಮಾಡ್ತೀರಾ ಅಂದ್ರೆ ಬಳಸ್ತೀರಾ ಅನ್ಸತ್ತಲ್ವಾ
ಹೂ ಡ್ರಿ ಮತ್ ಈಗ ಅದು ಬೆಳಸಿದ್ರ ಅಲ್ರರಿ ನಮ್ಗೂ ಸ್ವಲ್ಪ ಜಲ್ದಿ ಬೆಳಿ ಬರ್ಬೇಕಲ್ರರಿ
ಹೌದು ಇದು ಈಗ ಭತ್ತ ಬೆಳಿತೀನಿ ಅಂತಿದ್ರಲ್ಲ ಅಲ್ಲಿ ಹೊಲ್ದಲ್ಲಿ ಎರೆ ಹುಳ ಅಂತಾರಲ್ಲ ಅವೆಲ್ಲಾ ಇದ್ದಾವ ಅಲ್ಲಿ
ಬ್ಯಾಡ್ರಿ
ಎರೆಹುಳ
ಹೂ ರಿ ಮಳಿಹುಳಾರಿ ಹ ಅಂತ ಎಲ್ಲ ಬಾಳ್ ಬರ್ತರಿೀ ನಮ್ಮ ನಮ್ಮೂರ್
ನೀವು ಆತರ ರಾಸಾಯನಿಕ್ದದೆಲ್ಲಾ ಹಾಕಿದ್ರೆ ಗೊಬ್ಬ್ರ ಆತರ ಇಟ್ಟ ಅವೆಲ್ಲಾ ಸತ್ತ ಹೋಗ್ಬ ಬಿಡ್ತಾವೆ
ಎಸ್ ಅಂತ ಗೊಬ್ಬರ ಹಾಕುದಿಲ್ರಿ ನಾವು ಬಾಳ
ಹಾ ಹಾ
ಅಂದ್ರೆ ಒಂದು ಬೆಳಿ ತಗಯದರಾಗ ನಾವು ಒಂದು್ ಮೂರ್ ಸತಿ ಆಕ್ತವವಿ ಮೂರೇ ಮೂರ್ ಸತಿ
ಅಲ್ರರಿ ಅವು ಇದ್ವು ಅಂದ್ರ ಮತ್ತತ್ ಯಕ್ರಿ ಅವನೆಲ್ಲಾ ಹಾಕ್ಬೇಕು ಗೊಬ್ಬ್ರ ಗಿಬ್ರ ಎಲ್ಲಾ ಅವು್ ಮಳೆ ಹುಳ ಇಐತ್ತ ಅಂದ್ರ ಅವು ಏನಂತ ಗೊತ್ತಲ್ಲ ನಿಮಗ ರೈತ ರೈತ ಇದ್ದಂ ರೈತನ್ಗೆ ಸ್ನೇಹಿತ ಇದ್ದಂಗೆ ಅವ್ರು
ಹೌದ್ರಿ ಈ ಹೌದ್ರಿ ಅದಖರ ಐತ್ರಿ ಈ ಸದಾ ನಮದ ಏನ್ ಗೊತ್ತೇನ್ರರಿ
ಆ
ನಮ್ಮ್ ಕ್ಯಾನಲ್ ಒಳಗ ಜಲ್ದಿ ನೀರ್ ಬಿಡಲ್ರಿ
ಹೌದು ಏನ
ಹೂ ರೀ ಅಂದ್ರೆ ಅವರು ಇಷ್ಟ್ ದಿನತ್ ಕೊಟ್ಟಿರ್ತಾರೆ ಟೈಮಿಂಗ್ ರೀ ಅದಕ್ಕ
ಹೌದೆನ್
ಹುಡ್ರಿ ಅಂದ್ರ ಯಾಕಂದ್ರ ಅಸದ ನೋಡ್ರಿ ನೀವು ಹೇಳ್ದಂಗ ನಾವು ಒಬ್ಬ್ರ ಪಬಬ್ಬ್ರ ರಾಸಾಯನಕ್ ಹಾಕ್ಲಿಲ್ಲ ಅಂತ ಅಂದ್ರ
ಹ
ನಮ್ಮ ನೀರು ಚಂದ ಬರ್ಬೇಕ್ರಿ ನೀರ್ ಜಾಸ್ತಿ ಬೇಕ್ರ ಅದ್ಕ
ಹ ಮತ್ತತ್ ನೀರ್ ಹಾಕ್ರಿ ನೀರ್ ಹಾಕ್ರಿ ಮತ್ತೆ ಈ ಗೊಬ್ಬ್ರ ಎದಕ್ ಹಾಕೋದು
ಹೇಳಿ ಟೈಮಿಗೆ ನೀರ್ ಬಿಡಲ್ರರಿ ಮತ್ ನಮ್ ಬೇಕಾ ನಮ್ ನೀರ್ ಬೇಕಾದ ಟೈಮ ಮಳೆ ಒಂದ್ ಬರೋದಿಲ್ರರಿ
ಹೌದೌದೌದು ಅದಕ್ಕೆ ನಿಮ್ಗೆ ಯಾವ ತರ ದು ಬೆಳೆ ಹಾಳಾಗಬಾರ್ದು ಅಂತ ನೀವು ಬೇರೆ ಬೇರೆ ವಿಧ ವಿಧ ಆದಂತ ರಾಸಾಯನಿಕ ಶಾಸ್ತ್ರ ರಾಸಾಯನಿಕ ಇರುವಂತದ್ದೆಲ್ಲ ಹಾಕ್ತಿರ ಹೊಲಕ್ಕೆ
ಹಊನ್್ರಿ ಅಂತ ಗೊಬ್ಬ್ರ ಪೊಬ್ರ ಹಾಕಿದ ಸ್ವಲ್ಪ ಜಲ್ದಿ ಬಂದ್ಬಿಡ್ತವರಿ ಬೆಳಿ
ಹೌದಾ
ಹ್ಞ ರೀ ಅದ್ರ ಸಲಯಂದ ನಾವ ಸ್ವಲ್ಪ ಯೂಸ್ ಮಾಡ್ತಿವರಿ ಇಲ್ಲ ಅನ್ನೋದಲ್ರರಿ
ಹೌದು
ಹನ್ ರೀ ಸ ಅದು ಎಲ್ಲ ಬಂದಿಂದ ಮತ್ತ ಮಿಷನ್ ತರಿಸಿ ಅದು ರಾಶಿ ಮಾಡ್ರಿ ರಾಶಿ ಮಾಡಿ ಮತ್ ಒಣಗಿಸ ಬಕ್ರಿ ಅವು ಕೌಳಿ
ಹೌದೇನೆ
ಹನ್್ರಿ ಯಾಕಂದ್ರ ಹಸಿ ಇರ್ತವ ಅಂತೇಳಿ ಅವರು ಅ
ಹೌದ್ರಿ ಹೌದ್ೌದ್ ಬಿಡ್ರಿ ಗೊತ್ತಾತ್ ಬಿಡ್ರಿ ನಿಮ್ಗೆ ನಿಮ್ದ್ ಹೇಳೋದ್ನಂಗ ಅರ್ಥ ಆತ್ರಿ ಅ ಅದೇ ಬಾಳ ಕಷ್ಟ ಆಗುತ್ತೆ ನೀವು ಇಷ್ಟ ದಿನ ಕಷ್ಟ ಪಟ್ಟಿದ್ದಕ್ಕು ಅದಕ್ಕೊಂದು ಫಲಿತಾಂಶ ಅನ್ನೋ್ ಸಿಗ್ಬೇಕಾಗತ್ತಾ ಅದು ಪ ಸಿಗ್ಬೇಕಂತಂದ್ರೆ
ಅಲ್ರರಿ ಈಗ ಅಂತ ಸಿಗಬೇಕಂತ ನಾವ್ ಮಾಡಿರ್ತಿರಿ ಅಲ್ರರಿ ಅವ್ರು ತೊಗೋರ್ ಬಂದ್ರಿ ಕಮ್ಮಿ ತಗೊಂಡಬಿಡ್ತ
ಹೌದ ಹೌದೌದು ಮೊನ್ನೆ ಏನಾಗೇತ್ ಗೊತ್ತೇನ್ರೀ ಇಲ್ಲಿ ಹೌದ್ರಿ ಹೌದ ಹೌದು ಈಗ ಪಾಪ ಅವರು ಹೆಂಗಂದ್ರೆ ರೈತರು ಅವ್ರ ದುಡಿಬೇಕು ಊಟ ಮಾಡ್ಬೇಕು ಬಟ್ ಎಲ್ಲಾ ಏನ್ ಮಾಡ್ಬಿಡ್ತಾರ ಅವರು ಒಟ್ಟಿಗೆ ಬಡದ್ ಬಿಡ್ತಾರ
ಹಂಗಗೆ ಮಾಡ್ತವ ನೋಡ್ರಿ ನೀವ್ ಯಾವ ಕರೆಟ್ ನೋಡ್ರಿ ಹ್ಮ ಅಲ್ಲ ಮತ್ರಿ
ಮತ್ತ ನಮ್ದು ನಮ್ ಹೊಸತಿ ನಿಲಯದಲ್ಲಿ ಮೊನ್ನೆ ಏನಾಗಿದೆ ಇವಾಗ ಇತ್ತೀಚೆಗೆ ಏನಾಗಬಿಟ್ಟಿದೆ ಅಂತಂದ್ರೆ ಬಾಳ ಇಲಿಗಳಾಗಗ್ಬಿಟ್ಟವ್ರು
ಹೂನ್ ರಿ
ಹ ಇಲಿಗಳು ಸಣ್ಣ ಸಣ್ಣ ಇಲಿಲ್ರರಿ ಒಳ್ಳೆ ಯಬ್ಬುಲಿಗಳತ ಅದಾವ್ರಿ
ಓ ಹ್ಮ
ಬಾಳ್ ಬಾಳ ದಪ್ಪ ಅದವ್ರಿ ನಾವು ಮನ್ನ ನನ್ ಫ್ರೆಂಡ್ ನಮ್ ಗೆಳತಿರು ನಾವೆಲ್ಲಾ ಮಲ್ಕೊಂಡಿವ್ರಿ
ಹ್ನ್ ರರಿ
ಅದು ನನ ಗೆಳತಿ ಕಾಲಿಗ್ ಬಂದ ಕಡದ್ ಬಿಟ್ಟೈತ್ರಿ
ಯಪ್ಪು ಹೂನ್ರೀ
ಅದು ಇಲ್ಲಿ ಕಡದದ್ರಿ ಅವಳ ಪಾಪ ಎದ್ರಕೊಂಡ್ಬ ಬಿಟ್ಟಾಲ್ರಿ ಫುಲ್ ಗಾಬರಿ ಆಬಟ್ಟಾಳಂಗ ಇಲಿ ಕಡ್ದ್ ಬಿಟ್ಟದ ನನಗ ಏನಾರ ಆಗುತ್ತೇನೋ ಅಂತೇಳಿ
ಮತ್ತ ಭಯ ಹುಟ್ಟತ್ರಿ
ಹ್ಮ ಅವಾಗಕಿ ಫುಲ್ ಎದ್ರಾಕತಿಲ್ರಿ ಅದ ನಾ ಹೇಳ್ದೆ ಏನು ಎದರ್ಕೋಬೇಡ ಏನು ಆಗಲ್ಲ ಅಂತೇಳಿ ನಾನ್ ಏನ್ ಮಾಡ್ದನ್ಿ ನಮ್ಮ್ ಆಸ್ಪತ್ರೆಗೆಗ್ ಕರ್ಕೊಂಡ್ ಹೋದನಕಿ ನಮ್ದು ದೌಖಾನೆ ಐ ೀ ಅ ದೌಖಾನಿ ಕರ್ಕೊಂಡ್ ಹೋಗಿೀಗೆ ಅದಕ್ಕಂತಾನೇ ಅಂದ್ರೆ ಇಲ್ಲಿ ಕಡದ್ರೆ ಒಂದ್ ಸೂಜಿ ಮಾಡ್ತಾರೀ ಅದು ತೋಳಿ ಇರುತ್ತಲ್ರಿ ಹಾ ರೀ ಕೈ ತೋಳಿದಾನ ರೆಟ್ಟಿ
ಹನ್ದರ ತೋಳ್ರಿ
ಹಾ ಆ ರೊಟ್ಟಿಗೊಂದು ಸೂಜಿ ಮಾಡ್ತಾರ
ಹಾ ಹಾ
ಹ್ಮ್ ಆ ರೊಟ್ಟಿಗೆ ಸೂಜಿ ಮಾಡಿ ಕಳಸಿದ್ರಿ ಅವಾಗಕಿ ಸ್ವಲ್ಪ ನಾನ್ ಹೇಳ್ದ ಏನ ಎದ್ರಕೋಬೇಡ ಇವಾಗ ಸುಜಿ ಮಾಡ್ಯಾರ್ ನಿಿನಗ ನೀ ಏನುೂ ಆಗಲ್ಲ ಆರಾಮ ಆಗತ್ ನಿಂಗಗ ಅಂತ ಎಲ್ಲಾ ಹೇಳಿದೆೆ ಅವಾಗಕಿ ಸ್ವಲ್ಪ ಒಂದ್ ಎರಡ್ ದಿನ ಆಗಿಂದ ಸಮಾಧಾನ ಆಗ್ಯೇಳ
ಅಲ್ರರಿ ಮತ್ತತ್ ಏನಾಗಿಿಲ್ಲ ಅನ್ರರಿ ಮತ್ ಅವ್ರಿಗೆ
ಇಲ್ಲಲ್ರರಿ ಅದು ಸೂಜಿ ಮಾಡ್ಸ್ಕೊ ಬಂದಲ್ಲ
ಹ್ಞನ್ ರೀ
ಅದು ಮೂರ್ ಸರಿ ತಗೋಬೇಕ್ರಿ ಅದು ಮೂರ್ ದಿನ ತಗೋಬೇಕ
ಜಕ್ಕು
ಹ ಅದು ಮಾಡಾಗಿಂದ ಮುಗಿತ್ರಿ ಅವ್ದದು ಅವ್ರರು ಫುಲ್ ಏನ ಆಗಲ್ರಿ ಅವ್ರಗ್ ಆರಾಮ್ ಇರ್ತಾರ
ಗುಳಗಿ ಬೆಳಿಗ್ ಏನು ಕೊಟ್ಟರ್ಿಲ್ಲಾನ್ರೀ ಅವ್ರು
ಇಲ್ ಇಲ್ರರಿ ಗುಳಗಿ ಏನ್ ಬ ಬೇಡ್ರಿ ಇಂಜೆಕ್ಷನ್ ಅದು ಇದ ಇರುತ್ತಲ್ರರಿ ಸೂಜಿ ಮಾಡ್ಸಿದ್ರ ಸಾಕ್ರಿ ಅದ ಒಂದಿದ್ರ
ಹಾ ಹಾ ಹಾ ಹಾ
ಹದು ಮಾಡಿದ್ದು ಮೊನ್ನೆ ನನ್ ಗೆಳತಿಗೆ ಫುಲ್ ಇದು ಆಗ್ಬಟ್ಟಿ ರಿ ಜ್ವರ ಬಂದಿತ್ತು ಜ್ವರ ಬಂದಿತ್ತು ನಾವ ಅವಾಗಕ್ಕ ಈಗ ಗುಳಗಿ ಎಲ್ಲಾ ಕೊಟ್ಟು ಅಹ ಮತ್ತಕೀಗೆ ದೌಖಾನಿಗೆಲ್ಲ ಕರ್ ಕಕೊಂಡ್ೋಗಿದೀವಿ್ರೀ ಬಾಳ ಅಂದ್ರ ಬಾಳ ರೀ ಚಳಿ ಅಂದ್ರ ಚಳಿ ಇತ್ತಕೀಗ
ಅ ಚಳಿ ಜ್ವರ ಬಂದಿದೀವ ರೀ ಅವರಿಗೆ
ಹೌದೌದ್ರೀ ಚಳಿ ಜರ ಅನ್ಸತ್ೆ ಅವಾಗ ನಾವೆಲ್ಲ ರಗು ಪ್ರೊಬಗಗೆಲ್ಲಾ ಬಾಳ ದಪ್ಪ ದಪ್ಪಾಗಲ್ಲ ಹಚ್ಚಿ ಮಲಗ್ ಸಿದ್ಿ ರಿ
ಈಗ ಆರಾಮಾಗ ಇರಲ್ರಿೀ ಅವರು
ಹ್ಮ್ ಅ ಆರಾಮ ಅದಾರ ನೋಡ್ರಿ ಇವಾಗ ಇವಾಗ ಸ್ವಲ್ಪ ಪರವಾಗಿಲ್ರರಿ ಆರಾಮ ಅದಾರ ಇವಾಗ ಫಸ್ಟಿಗೆ ಬಾಳ್ ಆರಾಮ ಇಲ್ದಂಗ ಆಗಿತ್ರಿ ಅಕಿ ಪಾಪ ಇವಾಗ ಆರಾಮಾಗಿ ಹೇಳೇಲ್್ರಿ ಅಕಿ
ಹನ್್ರಿ ಈಗ ಆರಾಮದಲ್ಲ ನಡದೈತ್ರಿ ಈಗ
ಹೌದ್ರೀ
ಹ್ನ್ ರೀ
ಹಾ ಸರಿ ನೀ ನಾ ಮತ್ ಮಾಡ್ತೇನ್ೀ
ಸರಿಿ ಸರಿರಿ
ಹಾ ರ